ಕೆಳ್ ಆ ಒಂದೊಂದ್ಸಲ ಕೇಳೋದೇ ಇಲ್ಲ ಒಂದ್ ಸ್ವಲ್ಪ ಹೊತ್ತ ಆದ್ಮೇಲೆ ಹೌದಾ ಅದೇ ನನ್ಗೋ ಕ ಯಾವ ನಂಬರ್ ಹೇಳಲ್ಲ ಇಲ್ಲ ಇಲ್ಲ ಇದು ಬೇರೆ ನಮ್ಮ ಈ ಊರದು ನಾ ಹಾ ಇಲ್ಲ ಇಲ್ಲ ಇನ್ನು ಇದು ನನ್ನ ಫ್ರೆಂಡದು ಹ್ಮ್ ಅವಳು ನನ್ ಫೋನ್ ತ ಹೊಂಡಿದ್ದಾಳೆ ಅಕ್ಕಿ ನಾನ್ ಅವಳು ಫೋನ್ ಇಸ್ ಕಮ್ಮಂದೆ ಹ್ಞ ಮತ್ತೆ ಊಟ ಮಾಡದ್ರ ಹ ಎಷ್ಟೊತ್ತಿಗೆ ಬನ್ರಿ ಮತ್ತೆ ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆ ಆಯ್ತು
ಇಲ್ಲ ಅಕ್ಕ ಬೇಗ ಅಂದ್ರೆ ಒಂದ್ ಐದು ಮುಕ್ಕಲ್ ಆರ್ ಯಾರೂ ಮುಕ್ಕಲ್ಲೇನ ಆಗಿತ್ತು
ಹ್ಮ್ ಅದೇ ಅದೇ ನಿಮ್ ತಂಗಿ ಹೇಳದ್ಲು ಮದುವೆ ಮುಗಿಸ್ಕೊಂಡು ಹಂಗೆ ಹೋಗೋವ್ರೆ
ಅದು ಮ ಅಲ್ಲಿ ಬಸ್ಸು ಇಲ್ಲಿಂದ ಅಪ್ ಅಂಡ್ ಡೌನ್ ಮಾಡಕ ಸಿಗ್ಲಿಲ್ಲ ಹ ನಾವು ಬೇಗ ಹಓದ ಒಂದ್ ಬಸ್ ಮಿಸ್ ಆಯ್ತು ಇನ್ನೊ ಬಸ್ ನಿಲ್ಲಿಸಲೇ ಇಲ್ಲ
ಹಾ ಅದೇ ರಶ ಇದ್ರ ಇನ್ನೆಲ್ಲ ನಿಲ್ಲಸ್ತಾನೆ ಹಾ
ಮ ಕಾಲ್ಗ ಏನ ಒಗ ನಿತ್ಕೊಂಡವ್ರು ಅತ್ತು ಕಲ್ ಬಸ್ ಬ ಕತ್ತದ ಎರಡ್ ಬಸ್ಸು ನಿಲ್ಲಿಸ್ತೇ ಹೊಟದ್ರು
ಹಲ್ಲೆ
ಬಸ್ ಸ್ಟಾಪ ಅಲ್ಲ ನ್ ನಿಂತಿದ್ದು ಅ ಇನ್ನೇನ್ ಮಾಡೋದು ಇ ಆಟೋಗಳಗ್ ಹೇಳಿದ್ರೆ ಮಳು ನಿಲ್ಲಿಸ್ತಾ ಇಲ್ಲ ಅದು ವರುಣ ಅಲ್ಲಿ ಇಲ್ಲಿ ಅಂತ ಅಂತಾರೆ ಅಲ್ಲಿಗೆಲ್ಲ ಹೋಗ್ಬಿಡ್ತಿರ್ ಕಾಲನ್ ಬಸ್ತ ಕೆಮಸಹಬಟ್ಟ ಹ
ಮನೆಯಿಂದ ಬಸ್ ಸ್ಟಾಪು ದೂರನಾ
ಚಲ್ಲ ಐತೆ ಅದಕ್ಕೆ ಹೋಗದ ಅಂತ ಹೆಂಗೊ ಬಸ್ಗೆ ಹತ್ಕೊಂಡು ವೀರ ಶತ್ತು ಮಾತ್ರ ಪೂರ್ತಿ ಹೆವಿ ರಶ್ ಇತ್ತ ಹೆವಿ ಓ ಓದು
ಯಾರ್ ನಿಮ್ಮ ಅಮ್ಮನ ಫೋನ್ ಮಾಡ್ತಾ ಇರೋದು ಇನ್ನೊಂದು ಫೋನ್ ಏನೋ ಫೋನ್ ಬಂತ್ ಇದ್ದಂಗ ಐತೆ
ನಮ್ಮ ಅಕ್ಕ ಅವರು ಮಾಡ್ತಾ ಇದ್ರು
ಹೌದಾ
ಅಲ್ಲಿಗೆ ಹೋಗಿ ಅಲ್ಲೋಗಿ ತಿರ್ಗಾ ಮೈಸೂ ಅಲ್ಲೇ ಹೋಗ ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ಗಂಟೆನು ಹನ್ನೊಂದು ಕಾಲ್ಏನೋಯ್ತು
ಎಷ್ಟು ದೂರ ಆಗ್ತೈತೆ ಎಷ್ಟು ಕಿಲೋಮೀಟ್ರ ಆಗ್ತೈತಿ ನಿಮ್ಮೂರಿಂದ ಮೈಸೂರು
ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತ ತೆಂಟ ಆಐತೆ ಅಲ್ಗೋಗದೆೇ ಹ- ಒಂದೇ ಬಸ್ಸ ಈ ಕಡೆ ಯಾವ ಅದೇ ಒಂದ್ ಬಸ್ಸೇ ಬರದಿ ಇಕಡೆ ಸೈಡು ವಿ ಫೋರ್ತಿಸಿಕ್ಸ್ ಅಂತ ಬರ್ತದೆ ಇ ತವಿ ಫಾರರ್ಟಿ ಸಿಕ್ಸ್ ಅಂತ ಹ ಆ ಬಸ್ಸ ಜಾಸ್ತಿ ಇಲ್ಲಿ ಓಡಾಡದು ಅದೊಂದ್ ಮೂರು ಮೂರುಣಕವೇ ಈ ಕಡೆ ರೂಟ್ ಇಪ್ಪತ್ತೈದು ಕಿಲೋಮೀಟರ್ ಮೂವತ್ ಕಿಲೋ ಮೀಟರ್ ಗಂಟು ಅದೊಂದೇ ಬಸ್ಸು ಅಂದ್ರೆ ಬತ್ತವೆ ಮಸ್ತ್ ಅಂದರಿ ರೀ ರಿಟನ್ ರಿಟರ್ನ್ ಅವವೇ ಅಲ್ವಾ
ಹಾ ಅದೇ
ಕಡೆಯಿಂದ ಎಲ್ಲಾ ಅದೇ ಬಸ್ಗೆ ಹೋದವ್ರು ಏನೇ ಫಕ್ಷನ್ ಇದ್ರ ಅಲ್ಲ ಮೈಸೂರ್ಗ ಇದೆ ಬಸ್ಸಲ್ಲಿ ಹೊಯ್ತಾರಲ್ಲ -ಅದಕ್ಕೆ ಬೆಳಗ್ಗೆ ಎಷ್ಟು ರಶ್ ಇರ್ತದೆ ಅಂದ್ರೆ ಆ ಕಲ್ಲು ನೆನ್ನೆ ನಿಲ್ಸ ಪ್ಲೇ ಎಲ್ಲ ಬಸ್ಸು ಸ್ಟಾಪ್ ಮಕ್ಕಳಲ್ಲಿ ಅಲ್ಲಿ ನೋಡಿದ್ರೆ ಇನ್ನು ಅಷ್ಟಷ್ಟು ಜನ ಅವ್ರೆ ಆ ಹಿಂದೆ ಕಡೆ ಊರಿಂದಗಡೆ ನಿಲ್ಸ್ ನಿಲ್ಲಸ್ಬಿಟ್ಟು ನಿಲ್ಲಿಸಸ್ಬಿಟ್ಟು ಮುಂದೆ
ಅದೇ ಬಸ್ ಸ್ಟಾಪ್ ಅಲ್ಲಿ ಹತ್ತಸ್ಕೊ್ಬಿಟ್ರೆ ಇಲ್ ಇಲ್ಲಿಯವರ್ಗು ತೊಂದ್ರೆಯ ಹತ್ಕೊಳ್ಳೋರು ಹತ್ತುತ ರಶ್ ಇರುತ್ತೆ
ಅದು ಹೆಂಗ್ ಹತ್ತತಾರೆ ಅಂದ್ರೆ ಡೋರೆ ಹಾಕಕ್ ಹಾಕಕ್ ತ್ತೆ ಇಲ್ಲಾ. ಈಚೆಗಡೆ ಎಲ್ಲನ್ಯಕತ್ತಾರೆ ಇವ್ರು ಬೈಕ್. ಉತ್ತರ ಅಲಿ ಅಕಸ್ಮತ್ ಬಿದ್ದ ಗಿದ್ದ. ದೆ ನಮ್ಮ ಮೇಲೆ ಬತ್ತ. ಅಂತ ಎಲ್ಲಾ ಇದಾಗುತ್ತೆ ಅಂದ್ಬಿಟ್ಟು ಅವರು ಇದಾದನು ಇಳಿಸಬಿಡ್ತಾರೆ.
ಹ್ಮ್. ಹೂ ಹೂ ಅದೇ ಅದೇ ಬಸ್ಸಲ್ಲಿ ಇರೋರು ಫಸ್ಟ್ ಖಾ ಬಸ್ಸಲ್ಲಿ ಇರೋರು ಫಸ್ಟ್ ಖಾಲಿ ಆಗ್ಲಿ ಅಂತ ಹೇಳ್ಬಿಟ್ಟು ಊರಿಂದ ಹಿಂದೆ. ಬಸ್ಟಾಪ್ದಿಂದ. ನಿಲ್ಸಿತಾರೆ ಏನ ಅದ್ರೂ. ಖಾಲಿ ಇದೆ ಅಂತ್ ನೋಡಿದ್ರೆ ಮುಂದಿನ ಸ್ಟಾಪಲ್ ಒಂದ ಸ್ವಲ್ಪ ಜನ ಇದ ಇದಾರೆ ಅ. ಅಂದ್ರೆ ಹತ್ತಸ್ಕೊಂತಾರೆ ಇಲ್ಲ ಅಂದ್ರ ಅವ್ರಗೇನು ಸುಮ್ನೆ ಹೋಗ್ಬೇಕು ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಎಲ್ಲಿಂದ ಎಂಡ್ ಅಂತ ಇರುತ್ತೆ. ಅಲ್ಗ ಹೋಗ್ತಾರೆ ಬರ್ತಾರೆ ಅಷ್ಟೇ ಹ್ಮ್ ಹ ಗೊತ್ತಾಗಲ್ಲಲ್ಲ ಹಂಗೆ ಹೆಂಗೆ ಅಂದ್ರೆ ಅವ್ರ ರಷ್ ಅದು ಬೇರೆ. ಇವಾಗ ಏನ್ ಗೊತ್ತಾ ಅವ್ರಿಗೆ ಜಲಸ್. ಅಯ್ಯೋ ಫ್ರೀ ಟಿಕೆಟು ಬರ್ತಾರಾ. ಡೋರಲ್ಲೆ ನಿಂತ್ಕೊಂಡಿರ್ತಾರೆ ಮುಂದಕ್ಕೆ ಹೋಗ. ಇಲ್ಲ ಹಿಂದಕೋಗಲ್ಲ. ಒಳಕ್ ಹೋಗಲ್ಲ ಅಂತ ಬೈತಾ ಇರ್ತಾರೆ ನಾವು. ಲ್ನೋಡ್ಬೇಕು.
ಅಲ್ಲಿ ಜಾಗನೇ ಇರೋದಿಲ್ಲ ಒಳಗಡೆ ನುರ್ಕಿ ನುರ್ಕಿ ನುರ್ಕಿ ನನ್ ನೆನ್ನೆ ತಲೆ ಎಷ್ಟ್ ಚೆನ್ನಾಗ್ ಬಾಚ್. ಕೋಗಿದ್ನೋ ನವು. ಗಂಟೆ ಹುಚ್ಚಿಗನಂಗ್ ಮಾಡಿ ಇಟ್ಟಿದ್ರು ನನ್ನ. ಜೋತ್ನೆಲ್ಲ ಕಿತ್ತಕ್ ಕಿತ್ಕಕ. ಕೊಟ್ರುಕ್ದ ಎದ್ದಲ.
ಅದೇ ಅದೇ ಅದೇ ಹ್ಮ್ ಹ್ಮ್. ಹ್ಮ್. ಏನ್ ಮಾಡಕಾಯ್ತದೇ ಇನ್ನ ರಷ್. ಿದ್ರೆ ಏನು ಮಾಡಕ್ಕಾಗಲ್ಲ.
ನಮ್ಮ ಅಕ್ಕ ಸೀರೆನೆ ಇಡ್ಕೊಂಡ್ ನಿಂತಿದ್ಲು ಕಲ್. ಕಚ್ಚಿದೆ ಅಂತ.
ಅವ್ರ ಹೆಂಗ್ ಕೇಳ್ತಾರ ಗೊತ್ತ ಜನ ರಶ್ ಇದೆ ಚೂರ್ ಹಂಗ ಜರ್ಕೊಳಿ ಅಂದ್ರ ರೀ ನೀನ್ ಒಂದ ಕಾರ್ ಮಾಡ್ಕೊಂಡ ಬನ್ರಿ ಇಲ್ಲ ಫ್ಲೈಟ್ ಮಾಡ್ಕೊಂಡ್ ಬನ್ರಿ ನಿಮ್ಗೆ ಅಷ್ಟೊಂದ್ ಕಷ್ಟ ಆದ್ರೆ ಅಂದ್ ಬಿಡ್ತಾರ್ ಒಂದ್.
ಏ ಜಗಳಾಡತಾನೆ ಇದ್ರು ನನ್ ಫ್ರೆಂಡ್ಸ ನೆನ್ನೆ ನೆ ಮೈಸೂರ್ಗ್ ಹೋಗದ ಅಂದಬಿಟ್ಟು. ನೆನ್ನೆ ಮೈಸೂರ್ ಹೋಗದ ಅಂತ ಅನ್ಬಿಟ್ಟು ಅವರು ಜೊತೆಗೆ ಬಂದಿದ್ರು. ಜೊತೆಗೆ ಬಂದಿದ್ರು. ಅದಕ್ಕೆ ಅವರು. ಅದೇನ ಬಾಗಲ್ತಗ ನಿಂತವ್ರೆ ಒಳಗಡೆ ಐತಿ ಅಂದಬಿಟ್ಟು ಜಗಳ. ಅದ ಯಾರೋ ಬಜ್ಜಿ ಬಯ್ಯ ಕೆರಿಕನ್ರು ಆಗ ಅವರು ನನ್. ಫ್ರೆಂಡು ಬಯಕ್ಕೆದ್ರಕೊಂಡ್ಲು. ಆಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಜಿಜ್ಜು ಅಡ್ಜಸ್ಟ್. ಮಾಡ್ಕೊ ಮುಂದಕ್ ನಿಂತ್ಕೊಂಡ್ರು. ಅದ ಯಾರ ಹೊಂಟಿಲೆನು ಚಪ್ಪಾಲ ನೀನು. ಸ್ವಲ್ಪ ಐತ ಕಿತ್ತ ಹಾಕ್ಬಿಡು ಅದು ಹಾಕೊಂಡ.
ಹ ರಷ್ಯಲ್ಲಿದ್ದಾಗ ಏನು ಮಾಡಕ್ಕ ಆಗಲ್ಲ ನಾವು ಏನು ಮಾತಾಡಕ್ಕ ಆಗಲ್ಲ.
ಆದ್ರೆ ಒಬ್ಬೊಬ್ರು ಹೆಂಗ ಹೆಂಗ ಆಡ್ತಾರೆ ಯಾಕದ ಆಗಲ್ಲ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ನಿತ್ಕಳದ. ಲ್ಲ ಸುಮ್ ಜಗಳಕ ಕೆ ಬರ್ತಾರೆ ಬೈತಾರೆ.
ಸಿಕ್ಕಾಪಟ್ಟೆ ಬಯ್ತಾನೆ ನಮ್ಮಲ್ಲಿ. ನೀ ಅಲ್ಲಿಗಿಂತ ಜೋರು ನಮ್ಮಲ್ಲಿ ಬೆಂಗಳೂರಗೆ ಅಂದ್ರೆ ನಮ್ಮಲ್ಲಿ ಅಂದ್ರೆ ಒಂದ ಸ್ವಲ್ಪ ಕಡಿಮೆ ಯಾಕೆ ಅಂತೀರಾ ಬಸ್ಸುಗಳು ಜಾಸ್ತಿ ಇರ್ತಾವಲ್ಲ ರೂಟುಗಳಲ್ಲಿ ಓಡಾಡೋ. ಬಲ್ ಕಷ್ಟ ಅಂದರೆ ಕೆಲವೊಂದು ರೂಟುಗಳಿಗೆಲ್ಲ. ಬಸ್ಗಳು ಕಡಿಮೆ ಇರ್ತವೆ ಆ ರೂಟ ಅಲ್ಲಿ ಟೈಮಿಂಗ್ಸ್ ಅಲ್ಲಿ ಓಡಾಡೋರ ಅಂತೂ ಬಲ್ ನರ್ಕ ಹ್ಮ್ ಹೌದೌದು ಏನ್ ಹತ್ಕೊಳ್ಳೋದೆ ಇಲ್ಲ. ಡ್ರೈವರು ಕಂಡಕ್ಟ್ರು ನೋಡ್ಬೇಕು. ಅವರು ನಿಲ್ಸಾಕ ಬಿಡ್ತಾರತ್ತ ಟಿಕೆಟ್ ಬುಕ್ ಮಾಡಕ್ ಕಷ್ಟ ಆದ್ರೆ ನಿಲ್ಸಾಕ್ ಬಿಟ್ಟು ಹೋಗ್ರಿ ಇವಾಗ ಏನ್ ಮಾಡ ಮಾಡ್ಕೊಂತೀರ ಮಾಡ್ಕೊಳ್ರಿ ಅಂತ.
ಹ್ಮ್
ಟ ಆಗೋದ್ಯಾರ್ಗೆ ನಮ್ಗೆತ್ತಾನೆ. ಅವಾಗ ನಾವ ಬಾಯಿ ಬಡ್ಕೊಂಬೇಕು ಬಾಯಿ ಮಾಡಿದ್ರ. ಯರುತ್ತಲ್ವಾ ಹ್ಮ್ ಹಂಗೆಲ್ಲಾ ಇರ್ತಾವಪ್ಪಾ ಭಾರಿ ಸಮಸ್ಯೆ ಆ ಫ್ರೀ ಟಿಕೆಟ್ ಒಂದ್ ಕ್ಯಾನ್ಸಲ್ ಆಗ್ಬಿಟ್ರೆ ದುಡ್ಡು ಕೊಟ್ಟ ಮರ್ಯದ್ಯಾಗಿ ಬಾಯಿ ಅಮಕೊಂಡ್ ಬತಾರೆ.
ಹ್ಮ್
ಹ ಅಲ್ಲಿವರೆಗೂ ಕಷ್ಟಾನೇ. ಹ್ಮ್ ಇಲ್ಲಾಂದ್ರೆ ಟಿಕೆಟ್. ಟೆನ್ ದುಡ್ಕೋಡಂಗಿಲ್ಲ. ಏನು ಇಲ್ಲ ಸುಮ್ ಹತ್ಕಳೋದು ಡೋರ್ ಅಲ್ಲಿ ನಿಂತ್ಕೊಳ್ಳೋದು ಹಿಂದೆ ಹೋಗಂಗಿಲ್ಲ ಒಳಗ್ ಹೋಗಂಗಿಲ್ಲ ಹಂಗೆ ಅವ್ರ ಹತ್ರ ಬೇಜನ್ ಬೈಸ್ಕೊಳ್ಳೋದು ಆ ಕಂಡಕ್ಟರ್ ಅಂತೂ ಮೊನ್ನೆ ಅಂತೂ ಅದ ಯಾರೋ ಎಮ್ಮಂಗ ಬೈ ಆದ್ರೆ ಅವ್ರ ಇಡೀ ಒನ್ನಾಕ ಕೈ ಜನ ಕಂಡಕ್ಟರ್ ಮೇಲೇನೆ ಜಗಳಕ್ಕ ಹೋಗ್ಬಿಟ್ಟವ್ರೆ. ಏನ್ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತೀಯಾ ಹ. ಟಿಕೆಟ್ ನಾ. ಅಂತ ವೈ ಅವ್ರ ಅವ್ರು ಯಪ್ಪೋ ಜಗ್ಲಾನೊ ಜಗ್ಲಾ ಆ ಬಸ್ ನಿಲ್ಸಕ್ ಬಿಟ್ಟ ರೆ ಆ ಕಂಡಕ್ಟ ಏ ಡ್ರೈವರ್ ಹೇಳ್ತಾವ ಕಂಡಕ್ಟರ್ ಏ ನಡಿಯಾ ಎಲ್ಗ ಹೋಗ ತ್ತರ ಹೋಗ್ಲಿ ಇವ್ರನಷ್ಟ ಸ್ಟೇಷನ್ಗೆ ಎತ್ಕೊಂಡ ಹೋಗೋನ ನಡಿ ಬಸ್ನ ಅಂತ ಮತ್ತೆ ಏನ್ ಮಾಡ್ತಾರ ಅವರು ಅವರು ಅಷ್ಟೇ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರ ಅವ್ರಗೂ ಪೇಶನ್ಸ್ ಒಟ್ಟೊಗ ಬಿಟ್ಟ ಇರುತ್ತೆ ಇವ್ರು ಹತ್ತ್ಕೊಂಡ್ ತಕ್ಷಣ ತೋರ್ಸ್ಬೇಕ ಆಧಾರ್ ಕಾರ್ಡ್ ತೋರ್ಸಲ್ಲ ಹತ್ಕೊಬಿಟ್ಟು ಟಿಕೆಟ್ ಕೊಡ್ರಿ ಅಂತಾರೆ ಅದು ಎಲ್ಲಿಗೆ ಅಂತ ತನು ಹೇಳಲ್ಲ. ಒಂದೊಂದ್ಸಲಿ ಸುಮ್ ಟಿಕೆಟ್ ಕೊಡ್ರಿ.
ಹ್ಮ್ ಆಮೇಲೆ ಆಧಾರ್ ಕಾರ್ಡ್ ತೆಗ್ಯಕ್ಕೆ ಒಂದ್ ಗಂಟೆ ಮಾಡ್ತಾರೆ ಒಬ್ಬರು ಕೊಡ್ತಾರೆ ಇನ್ನೊಬ್ಬೊಬರು ಕೊಡೋದೇ ಇಲ್ಲ.
ಆ ಕೈಯಲ್ಲಿ ಕೊಳಕೆ ರಶ್ ಬೇರೆ ಇರುತ್ತಲ್ಲಾ ಎಲ್ ಜಾರ್ ಬಿದ್ದೋಗ್ಬಿಟ್ರು ನಾವ ಬ್ಯಾಗ್ ಬೇರೆ ಹಾಕೊಂಡಿರ್ತೀವ ಹ್ಮ್ ಓಡಾಡದು ಯಪ್ಪಾ ಅವಮ್ಮಂಗ ಸರಿಯಾಗಿ ಬೈತಾ ಇದ್ದ ಆ ಒಂದ ಆಧಾರ್ ಕಾರ್ಡ್ ತೋರಿಸ ನಿನ್ ಏನ್ ಗಂಟೆ ಗಂಟೆ ಗಂಟೆಗಳ ಬೇಕು. ಬಸ್ಸಲ್ಲಿ ಬರೋದೇ ಉಂಟು ಆಧಾರ್ ಕಾರ್ಡ್ ಯಕ್ಕಾಗಲ್ಲ ಹೇಳಿದ್ರೆ ಮರ್ಯಾದೆ ಹೋಗ್ತೈತೆ ನಿಮ್ಗೆ. ಹಾ ಅಂತವಯ್ಯೋ ಹೆಂಗಂದ್ರಂಗೆ ಮಾತಾಡ್ತಾವನೆ ಅದಕ್ ಇವ್ರಿಗೆಲ್ಲ ಕೋಪ ಬಂದ್ಬಿಟ್ಟು ಆ ವಯ್ಯನ ಮೇಲೆ ತೀರ್ಕೊಂಬಿಟ್ರೂ ಜಗ್ಳಕ್ಕೆ.
ಇದು ಪಾನ್ ಕಾರ್ಡ್ ತೋರ್ಸ್ತಿದ್ರು ಅದಕ್ಕೆ ಲೇಡಿಸೇ ಅವ ಆಂಟಿ ಬೈತಾವ್ರೆ ಬೈತ ಇಲ್ಲಿ ಎಲ್ಲಿ ತೋರ್ಸು ಬಾ ಹಂಗೆ ಹಿಂಗೆ ಹಂಗೆ ಅಂತ ಅಲ್ಲೇ ಜಗಳ ಅಂಟ್ಕೊಂಡವ್ರೆ ಆ ಹುಡ್ಗಿ ನನ್ ಪಾನ್ ಕಡೆ ಎಲ್ಲಾ ಕಡೆನುೂ ತೋರ್ಸ್ಬಿಡ್ ತಿರ್ಗಾಡ್ತಿರೋದು ಹೌ ನ ಪಾನ್ ಕಡಲ್ಲೇ ಹೋಯ್ತಿರದು ಹಂಗ ಹೆಂಗಂತ ಅವ್ರರು ಹತಾವ್ರೆ ಇವರು ಬಿಡ್ತಾ ಇಲ್ಲ ಬರಿ ರೈಡಿಂಗ್ ಮಾತ್ರ ಇರೋದು ಅನ್ಕೊಂಡು ಇವ್
ಹ್ಮ್ ಇಲ್ಲ ಆಧಾರ್ ವೋಟರ್ ಐ ಡಿ ತೋರ್ಸ್ಬೇಕು ಪಾನ್ ಕಾರ್ಡ್ ಅಂದ್ರೆ ಇನ್ವ್ರಡು ಇಲ್ಲ ಅ ಎಮರ್ಜನ್ಸಿಗ್ ತೋರ್್ಬೇಕು ಅದೇ ಇಂಕೊಂಡು ನೋಡಾಡಿದ್ರೆ ವರ್ಷ ಪೂರ್ತಿ ಆಗ್ತತಿ ಅದಕ್ಕೆ ಅವವಾಗೇಏನೋ ಸ್ಮಾರ್ಟ್ ಕಾರ್ಡ್ ಏನೋ ಇಶ್ಯೂ ಮಾಡ್ತಾರಂತೆ ಅದ್ರದ್ದು ಆಾಗ್ಲ ಎರಡು ಇಂದ ಹೇಳ್ತಾನೆ ಅವ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಅವ್ರ ಕೊ ಗ ನಾವ್ ತಗೊಂಡಾಗ ಅಂತ ಅಷ್ಟೊದ್ಗ ಎರಡ್ ವರ್ಷ ನ ಮುಗ್ದೆ ಹೋಗ್ತೈತೆ
ಈಗದೇನು ಅಂತರು ಮತ್ತೆ ಬಸ್ ಕಡ್ ಅಂತದ ಏನು ಮಾಡಿಸತಾವ್ರಂತೆ ಎಂತ ಹ್ಮ್ ಅದೇನ ಬಸ್ ಕಾರ್ಡ್ಂತೆ ಅದೇ ಹಓದ ಹೋದವ್ರಿಗೆ ಹ ನನ್ಗೆ ಗೊತ್ತಿರ್ಲಿಲ್ಲ ನ ಫ್ರೆಂಡ್ಸ್ ಅಂತ ಇದ್ರು ಅವ್ರ ಬಸ್ ಕಾರ್ಡ್ ಅಂದ್ರು ಅದ ನಾನು ಹಂಗಗೆ ಅಂದೆ ರೆಡ್ ಕಾರ್ಡ್ ತರಂತ ಹೇಳ ಏನು ಈ ತರ ಮಾಡ್ಸ್ಬೇಕಂತೆ ಈಗ ಅಂದ್ರೆ ಕಾಲೇಜ್ಗೆಲ್ಲ ಅಪ್ಪಡೌನ್ ಮಾಡಕೆ ಮಾರ್
ಅದೇ ಅದೇ ಅವ್ರಿಗೆ ಗೊತ್ತಿಲ್ಲಲ್ಲ ಸ್ಮಾರ್ಟ್ ಕಾರ್ಡ್ ಅನ್ನೋದು ಅದಕ್ಕೆ ಹಂಗೆ ಹೇಳಿರ್ತಾರ ಅಷ್ಟೇ ಅವರು ಹ್ಮ್ ಅದೇ ಅದೇ ಏನೋ ಒಂದು ಮಾಡ್ಕೊಂಡು ಕೊಡ್ಲಿ ಬಟ್ ಏನಪ್ಪ ಅ ರಶ್ಯಾ ಎವಿ ರಷ್ಯಾ ಚಲಿ ಇದಾಗ ಬೇಗನೆ ಹೋಗಕ್ಕ ಆಗಲ್ಲ ನಾವೇನೋ ಅರ್ಜೆಂಟ್ತ್ತ
ಹನ್ ಇ ನಾಳಕ ಇ ದುಡ್ ಬತ್ತ ದುಡ್ ಬರ್ಷಿಂದ ಮಾಡ
ಅದ ಹೆಸ್ಸಲ್ಲಿ ಹತ್ಕೊಂಡಿದೀನ ಈ ಯಾವಾಗ ತೆಗ ದಕ್ ಈ ಫ್ರೀ ಕಾರ್ಡ್ ಅಂತ ಹೇಳ್ಬಿಟ್ಟು ಫ್ರೀ ಟಿಕೆಟ್ ಹಂಗ ಮಾಡ್ತಾರ ಅವ ಅಯ್ಯೋ ಬಾರಕ್ ಕಷ್ಟ ಅದು ಈ ಲೇಡಿಸಸ್ ಇದ್ದಾರ ನೋಡು ಯಪ್ಪಾ ಇವ್ರ ಬಾಯ್ಿಗೆ ಹೋಗಕ್ಕೂ ಆಗಲ್ಲ ನಾವೇಏನೋ ಆಗಲ್ಲ ಅನ್ನೋ ತರ ಆಗುತ್ತೆ
ಅದಕ್ಕೆ ಎಲ್ಲ ಒಬ್ರು ಅಂತಾರೆ ಒಬ್ಬೊಬ್ರು ಹಂಗಗೆ ಇದ ಮಾಡ್ತಾರೆ.
ಬೈಸ್ಕೊಂಡ. ದಿನ ಇನ್ ಅವ್ರಗ್ ಬೈದ್ರೆ ಇನ್ ವಯಸ್ಸಾಗಿರುತ್ತೆ ಇನ್ನು ಅವ್ರಗ ಏನ್ ಬಯೋದು. ನಾವು ಹಂಗ ನೋಡ್. ಪಾಪ ವಯಸ್ಸಾಗಿದೆ ಬಿ. ಅದು ಅವರು ಹಂಗೆ ನೋಡಲ್ಲ ನೀ ಬೇಜನ್. ಬೈತಾರೆ ನ.
ಸರಿಯಕ ಒಂದ್ ಕಾಲ್ ಗಂಟೆ ಬಿಟ್ಬಿಟ್ಟ ಮಾಡ್ತೀನಿ.